ಹಲೋ
ಹಲೋ ಅ ಆಯ್ತ್ರಿ ನಿಮ್ದು. ಹಲೋ ನಿಮ್ಮ್ ವಾಯ್ಸ್ ಕೇಳಸ್ತಾ ಇಲ್ಲಾ.
ಅರ್ಥ ಆಗ್ಲಿಲ್ಲಾ.
ಹಾ ಇವಾಗ ಕೇಳಿಸ್ತಾ ಐತೆ.
ಹಾ ಓಕೆ ಓಕೆ ಇಲ್ಲ ಏನ್ ಊಟ ಏನ್ ಸ್ಪೆಷಲ್ ಅಂತ ಕಳ್ದೆ.
ಏನಿಲ್ಲ ಅಣ್ಣಾ ಮೀನ್ ಮಾಡಿದ್ರು.
ಓಕೆ
ಹ ಮೀನು, ಮುದ್ದೆ, ಸಾರು, ಅನ್ನ
ಓಕೆ ಅದೇನ್ ಏನ್ ಊಟ ತುಂಬಾ ಇಷ್ಟ ಅಂದ್ರೆ ಊಟ ಏನ್ ಊಟ ನನ್ಗ ಇಷ್ಟ.
ಊಟ ಅಂದ್ರೆ ನಾರ್ಮಲ್ ಆಗಿ ಬಿರಿಯಾನಿ ಇಷ್ಟ.
ಓಕೆ
ಹಾ ಚಿಕ್ಕನ್ ಬಿರಿಯಾನಿ ಮತ್ತೆ ಇನ್ನೇನ್ ಸ್ವೀಟ್ ಐಟಮ್ ಅಲ್ಲಿ ಪಾಲ್ಕೋವಾ. ಅ ಅಷ್ಟೇ ತಿಂತೀನಿ ಅಷ್ಟೇ.
ಓಕೆ ಓಕೆ. ಖಾರ ಆ ತರ ಅಂದ್ರೆ ಊಟದಲ್ಲಿ ಹೆಂಗಿರ್ಬೇಕ್ ನಿನಗೆ ಖಾರ ಆ ತರ ಇದ್ದಂಗೆ.
ಖಾರಾ ಎಲ್ಲ ಜೋರಾಗಿ ಇರ್ಬೇಕ್ ಈ ಗುಂಟೂರ್ ಖಾರಂತರಾ.
ಓಕೆ ಓಕೆ ಸರಿ. ನಿನ್ ಊಟತಿಂದಲ್ಲಿ ನಿನ್ಕ್ ಇಷ್ಟ ಆಗಿರೋ ರೆಸ್ಟೊ ಇದು ಹೋಟ್ಲ್ ಅಂಗಡಿ ಆತರ ಯಾಗೋ.
ಹ್ಮ್ ಐತಲ್ಲ ದಯಾನಂದ ಸಾಗರು. ಸರ್ ದಯಾನಂದ್ ಸಾಗರ್ ರೆಸ್ಟೋರೆಂಟು.
ಓಕೆ ಓಕೆ.
ಹಾ ಅದ್ರಲ್ಲಿ ಚೆನ್ನಾಗಿರುತ್ತೆ ಊಟ.
ಏನ್ ಊಟ ಅದ್ನಲ್ಲಿ ಏನ್ ಏನ್ ಇಷ್ಟ ನಿನಗೆ ಏನಿದು?
ತಂದೂರಿ ತಿಂದಿದ್ದೀನ ಅಂದ್ರೆ ಅಲ್ಲಿ ತಂದೂರಿ ಚೆನ್ನಾಗಿರುತ್ತೆ.
ಓಕೆ.
ಹ ನಿಮ್ ನಿಮ್ಗೇನ್ ಇಷ್ಟ?
ನಂಗೆ ದೋಸೆ ಇತು ದೋಸೆ ಅಂದ್ರೆ ಆಯ್ತು ದೋಸೆ ಅಂದ್ರೆ ಚೆನ್ನಾಗ್ತದೆ ದೋಸೆ ಅಂದ್ರೆ ಇಷ್ಟ.
ಹ್ಮ ಸರಿ ಸರಿ.
ಹ್ಮ್
ಮತ್ತೆ ಇದು ಚಿಕನ್ ನಾನ್ ವೆಜ್ ಅಲ್ಲಿ ಅಂತದೇನ್ ಇಷ್ಟ?
ನಾನ್ ವೆಜ್ಜಲ್ಲಿ ಚಿಕನ್ ನಾನ್ ವೆಜ್ ಅಂದ್ರೆ ಬಿರಿಯಾನಿ ಆತರ ಆ ಟೈಪ್ ಅಲ್ಲಿ ಬಿರಿಯಾನಿ ಆತರ ನಾನ್ ವಜ್ ಅ
ಹ್ಮ ಸರಿ ಸರಿ.
ಹ್ಮ್ ಬೇರೇನ್ ಮಗ ಮತ್ತೆೇನಿಲ್ಲ ಹೌದು. ನೀನ್ ಟ್ರಾವೆಲ್ ಆ ತರ ಮಾಡಬೇಕಂದ್ರೆನೊ ಐಡಿಯಾ ಏನಾದ್ರು ಪ್ಲಾನ್ ಮಾಡಿದೆ ಏನ ಟ್ರಿಪ್ ಎಲ್ಲದ ಹೋಗೋದು.
ಹ ಪ್ಲಾನ್ ಮಾಡಿದೀನ್ ಪಾಂಡೀಚೆರ್ಗ್ ಒಂದ್ ಮೂರ್ ದಿನ ಫ್ರೆಂಡ್ಸ್ ಜೊತೆ.
ಹ್ಮ್
ಅದು ಅದು ಸಕ್ಸಸ್ ಆಗಿಲ್ಲ.
ಯ ಯಾಕೆ ಏನಾಯ್ತು ಹಂಗೆ?
ಹಂಗೆ ಇದು ಎಕ್ಸಾಮ್ಗಳು ಅವು ಇವು.
ಹ್ಮ್
ಅವ್ ಬಂದ್ಬಿಟ್ಟು ಸಕ್ಸಸ್ ಆಗಿಲ್ಲಪ್ಪಾ.
ಓಕೆ.
ಹಂಗಾಗಿ ಪಾಂಡಿಚೇರಿಗ್ ಪ್ಲಾನ್ ಹಾಕಿದ್ವಿ ಅದ್ ಆಗಿಲ್ಲ.
ಸರಿ ಸರಿ ಬೇರೆ ಏನಾದ್ ಇನ್ನೊಂದು ಇನ್ನೊಂದು ಪ್ಲಾನದ್ ಮಾಡಿದ್ದೇನು?
ಹ ಇಲ್ಲಿನ್ ಮಂತ್ರಾಲಯಕ್ಕೆ ಹೋಗ್ಬೇಕು ಅಂತ.
ಹ್ಮ.
ಹ್ಮ್ ನೋಡ್ಬೇಕು ಅದು ಇನ್ನು ಪ್ಲಾನ್ ಮಾಡಿಲ್ಲಾದ್ರೆ ಹೋಗ್ಬೇಕು. ಕು ಅಂತ ಒಂದ್ ಪ್ಲಾನ್ ಐತೆ ಅಷ್ಟೆ ಇನ್ನ ಡೇಟ್ ಯಾವ್ದು ಎತ್ತ ಏನ್ನೂ ಪ್ಲಾನ್ ಮಾಡಿಲ್ಲ.
ಓಕೆ ಯಾರ್ಯಾರು ಹೋಗಂಗೆ ಮಂತ್ರಾಲಯ ಅಂದ್ರೆ.
ಮಂತ್ರಾಲಯ ಅಂದ್ರೆ ಫ್ರೆಂಡ್ಸ್ ಜೊತೆನೆ ಟ್ರೈನಲ್ ಹೋಗೋಣ ಅಂತ.
ಟ್ರೈನಲ್ಲಿ ಹೆಂಗೆ ಬ್ಯಾಂಗ್ಳೂರು ಹೋಗಿ ಓಕೆ.
ಹೊಸೂರಿಂದಾನೇ ಎರಡು ಗಂಟೆೆಗೆ ಟ್ರೈನ್ ಐತೆ.
ಮಂತ್ರಾಲಯಕ್ ಡೈರೆಕ್ಟಾ?
ಹ್ಮಞ
ಎಷ್ಟೊತ್ ಟ್ರಾವೆಲ್ ಅದು?
ಅದು ಎರಡು ಗಂಟೆಕೆ ಇಕ್ಕಿದ್ರೆ ಮಧ್ಯಾಹ್ನ ನಿನ್ಗೆ ನೈ ಅರ್ಥ ಆಗಿಲ್ಲ.
ಇಲ್ಲ ಮಂತ್ರಾಲಯ ಅಂತ ಹೇಳ್ದಲ್ಲ ಇವಾಗ ಹೊಸೂರ್ ನಿಂಕ ಅಂತ ಹೇಳ್ದೆ ಎರಡ್ ಗಂಟೆಗೆ ಟ್ರೈನ್ ಅಂದ್ ಎಷ್ಟೊತ್ ರೀಚ್ ಆಗೋದು ಹೆಂಗ್ ಪ್ಲಾನ್ ರಿ
ಅದು ಅದು ಹತ್ತು ಗಂಟೆ ನಾವು ಹತ್ತು ಹತ್ತು ಗಂಟೆ ಹಾ ಬೆಳಗ್ಗೆ ಬೆಳಗ್ ಬೆಳಿಗ್ಗೆ ಹೋಗ ಅಲ್ಲಿರ್ತೀವಿ ಮೂರ್ ಗಂಟೆ ನಾಲ್ಕಕ್ ಗಂಟೆ ಕ ಅಲ್ಲಿರ್ತೀವಿ
ಓಕೆ
ಆ ಅಲ್ಲ ಇದ್ರೆ ಮೂರ್ ಗಂಟೆ ನಾಲ್ಕಕ್ ಗಂಟೆ ಅಲ್ಲೆ ಇದ್ರೆ ಒಂದ್ ಸ್ವಲ್ಪ ತಲೆೇ ಇದ್ರೆ ಒಂದ್ ಆರು ಗಂಟೆ ಇದ ಇದು ಆಟೋಗಳು ಬಸ್ ಗಳೆಲ್ಲ ಸ್ಟಾರ್ಟ್ ಆಗ್ತವೆ
ಓಕೆ
ಹಂಗ ಹೋಗಿ ಕ್ಲೀನ್ ಆಗಲ್ಲ ಒಂದು ನಾಲ್ಕ ಐದ್ ಜಾಗ ಇದಾವೆ ಕ್ಲೀನ್ ಆಗಲ್ಲ ನೋಡ್ ಕೊಂಡು ಒಂದ್ ದಿಸಾ ಇದ್ದ ನೆಕ್ಸ್ಟ್ ದಿನ ಬಂದ್ಬಿಟ್ಟ ತಿರ್ಗಾ ಹನ್ನೊಂದು ಗಂಟೆಗೆ ಟ್ರೈನ್ ಇರುತ್ತೆ
ಹ್ಮ್
ನೈಟು ಅಲ್ಲಿ ಹತ್ತದ್ರೆ ಬೆಳಿಗ್ಗೆ ಬಂದ್ಬಿಡ್ತೀವಿ
ಓಕೆ ಓಕೆ ಅವಾಗ ಎರಡ್ ಗಂಟೆಗೆಗ್ ಜನರಲ್ ಆಗಿ ಇಲ್ಲಿ ಟ್ರೈನ್ ಹೊಸ
ಹಾ ಮಧ್ಯಾಹ್ನ ಎರಡು ಗಂಟೆಗೆ
ಮಂತ್ರಾಲಯದಲ್ಲಿ ಯಾವ ಯಾವ ಜಾಗ ಐತೆ ಏನೇನ್ ಜಾಗ
ಮಂತ್ರಾಲಯ ಮೆನ್ ದೇವಸ್ಥಾನ ಒಂದು
ಹ್ಮ
ಆಮೇಲೆ ಅದ್ರದ್ದ ಮಠ ದೇವ್ರ ಇದಿದ ಮಠ ಮತ್ತೆ ಅದ್ರ ಪಕ್ಕ ಮುತ್ತಲಿನ ಆಂಜನೇಯ ದೇವಸ್ಥಾನ ಲಕ್ಷ್ಮೀ ದೇವಸ್ಥಾನ ಅಂತೆಲ್ಲ ಒಂದ್ ನಾಲ್ಕೈದು ಜಾಗ ಇದ್ದಾವೆ
ಓಕೆ
ಅದನ್ನೆಲ್ಲ ಮುಗಿಸಕೊಂಡು ಬರೋದು.
ಹ ಹೋಗಂಗಂದ್ರೆ ಯಾವಾಗ ಪ್ಲಾನ್ ಮಾಡ್ತಿಯ ಹೋಗಂಗ ಇದ್ದಿದ್ರೆ.
ಹಾಗಂಗ ಇದ್ರೆ ಇದು ನಾರ್ಮಲ್ ಆಗಿ ಅದೇ ನಮ್ಗೆ ಯಾವಾಗ ಸೆಮಿಸ್ಟರ್ ಲೀವ್ಸ್ ಬರ್ತಾವ ಅವಾಗೆ.
ಅವವಾಗ ಹೆಂಗಿದ್ರೇನವಾಗ ಸೆಮಿಸ್ಟ್ರ ಇಗಾಗ್ದಾನ ಕಂಪ್ಲೀಟ್ ಆಗೈತೆ ಇವಾಗಲಿ..
ಇಲ್ಲ ಇಲ್ಲ ತಿರ್ಗ ಎರಡನೇ ಸೆಮಿಸ್ಟರ್ ಸ್ಟಾರ್ಟ್ ಆಗೈತೆ. ಮತ್ತು ಎಲ್ಲೂ ಹೋಗ್ಲಿಲ್ಲ ನೋಡ್ಬೇಕು ಇನ್ನೊಂದು ಸರ್ತಿ ಇನ್ನೊಂದು ಎರಡು ತಿಂಗಳು ಆದ್ಮೇಲೆ.
ಅವಾಗೇನ್ ಡಿಸೆಂಬರ್ ಅಲ್ಲಿ ಇರ್ತದೆ ನಾ ಲೀವ್ ಹ ಹೆಂಗಿದ್ರೆ ನಾವು.
ಆ ಡಿಸೆಂಬರ್ ಅಲ್ಲ ಅಲ್ಲ ಅಕ್ಟೋಬರ್ ಅಲ್ಲಿ ಎಕ್ಸಾಮ್ ಬರೋದು
ಇಲ್ಲ ಅಕ್ಟೋಬರ್ ಆದ್ರೇನು ಡಿಸೆಂಬರ್ ಎಂಡ್ ಅಲ್ಲಿ ಹೆಂಗಿದ್ರೇನು ಲೀವ್ ಲ್ಲ ಅ ಹ್ಮ ಅವಾಗ ಇಯರ್ ಎಂಡ್ ಲ್ಲಿ ಪ್ಲಾನ್ ಮಾಡ್ಬೋದಲ್ಲ ಹೋಗ್ ಆಗೋ ಇದ್ರೆ.
ನೋಡ್ಬೇಕು ಆದ್ರೆ ಎಲ್ಲಾರೂ ಬರ್ತಾರಲ್ಲಾ ಇಯರ್ ಎಂಡ್ ಅಂದ್ರೆ ನಮ್ಗೆ ಲೀವ್ ಸಿಕ್ತಾ ಹೋದ್ರೆ ಅಷ್ಟೆ ಚೆನ್ನಾಗಿರಲ್ಲ.
ಓಕೆ ಅರ್ಥ ಆಯ್ತು. ಆ ಲೀವಲ್ ಟೈಮ್ಲ್ಲಿ ಹೋದ್ರೆ ಅಲ್ಲಿ ರಶ್ ಇರುತ್ತೆ ಅಂತ ಹೇಳ್ತೀರಾ
ಹ ಹೌದು.
ಹಹೋ. ಹ್ಮ್ ಬೇರೆ ಬರ. ನಾನು ಬಂದು ಇದಕ್ ಪ್ಲಾನ್ ಮಾಡಿದ್ದಾರೆ ಯಾವ್ದ ಅದು ಒರಿಸ್ಸ. ಪೂರಿ ಜಗನ್ನಾಥ ಟೆಂಪಲ್ ಜನವರಿಗೆ ಅದು ಹೋಗೋಣ ಅನ್ಕೊಂಡಿದ್ದೀರ ನೋಡಣ ಅದ ಏನ ಆಗುತ್ತೆ ಹೆಂಗ ಅಂತ ಹೆಂಗಿದ್ರು ಹೋಗೋ ಹಂಗ್ ಇದ್ರೆ ಹ ಈ ಕಡೆ ಕೈವರ ಕೈವರನಕ ಮೋಸ್ಟ್ಲಿ ಡೈರೆಕ್ಟ್ ಒರಿಸ್ಸಾ. ಆ ಅ ರೋಟೇಲಿ ಊಟಲ್ಲಿ ಒಂಗೋಲು ಗುಂಟೂರು ಗುಂಟೂರು ಒಂಗೋಲು ಬಾರ್ಡರ್ ಆ ಕೋಸ್ಟ್ ಅ ಹಂಗೆ ಪ್ಲಾನ್ ಮಾಡಿ ಹಂಗೆ ಒರಿಸ್ಸಾ ಅಂತ ಹೇಳ್ತಾ ಇದ್ರು. ನೋಡೋಣ ಪುರಿ ಜಗನ್ನಾಥ್ ಆಮೇಲೆ ಇನ್ನುೂ ಏನೋ ದೇವಸ್ಥಾನಗಳ ದಾರಿ ಹೇಳಿದ್ರು ಹೋಗೋ ದಾರಿಯಲ್ಲಿ ಸಪೋಸ್. ಜಾಗಂಟಿ ಅದ್ರ ನೋ ಸಿಗಿದ್ರೆ ಆ ದೇವಸ್ಥಾನಗಳಗಳು ಹಂಗೆ ನೋಡ್ಕೊಂಡು ೊಂಡೋಗುವಂಗ ಅದು ಇಲ್ಲ ಅಂದ ನೋಡೋಣ ಅದ ಎಷ್ಟ ಆಗತ್ತೆ ಏನಂತ ಗೊತ್ತಿಲ್ಲ ಇವಕ್ಕೇನೋ ಹೇಳಿದಿದ್ದಾರೆ ಒರಿಸಸಾ ಅಂತ ಹೆಂಗಿದ್ರನೂ ಹೋಗ್ ಬರೋ ಸಾವಿರದ ಐನೂರ ಸಾವಿರದ ಐನೂರು ಇಲ್ಲ ಎಂಗ ದರ ನ ಒಬರೋಕ ಡಿಸ್ಟನ್ ತುಂಬ ಇಲ್ಲ ಎಕ್ಸ್ಪೆಂಡಿಚರ್ ಹೆಂಗಿದ್ರೇನು ಪೆಟ್ರೋಲ್ಗೆ ಅಷ್ಟು ಬೇಕಾಗುದಿಲ್ಲ ಗಾಡಿಿಯಲ್ ತಾನೆ ಎಲ್ಲಾ ಹೋಗ ಹಿದ್ರು ಪೆಟ್ರೋಲ್ಗೆ ಹತ್ತು ಸಾವಿರ ಹಂಗ ಬೇಕಾಗುತ್ತೆ ಅಂತ ಹೇಳ್ತಾರೆ ನೋಡೋಣ ಅದ ಎಷ್ಟಾಗಗುತ್ತೆ ಏನಾಗುತ್ತೆ ಅ ಇವಾಗ ನಾನ ಇಲ್ಲ ನೋಡೋಣ ಇದ ಹೆಂಗಿದ ಜಾನ್ವರಿ ಇದ್ದಾನೆ ಇನ್ನ ಒಂದ್ ಆರು ತಿಂಗ್ಳ ಐತೆ ಅಷ್ಟೆ ಒಳಗಡೆ ಯಲ್ಲಾ ಪ್ಲಾನ್ ಮಾಡಿಕೊಂಡಬೇಕು ನಂಗೆ ನೀವು ನೋಡ್ಬೇಕು ಅದನ್ ಬಿಟ್ರೆ ಈ ಲೋಕಲ್ ಆಗಿ ಹೆಂಗಿದ್ರೇನು ನೋಡಣ ಲೋಕಲ್ ಆಗಿ ಎಲ್ಲದ ಹೋಗ್ಬೇಕು ಈ ಕಡೆ ಎಲ್ಲದು ಲಾಂಗ್ ಬಿಟ್ಬಟ್ಟು
ಹಾ ಸರಿ ಸರಿ
ನಿನ್ಗೆ ಬೇರೆ ಪ್ಲಾನ್ ಒಂದ್ಸಲ ಬಿ್ರೆ ಬೇರೆ ಪ್ಲಾನ್ ಯಾವ್ದ ಹೋಗಂಗಿದೆ ದೇವಸ್ಥಾನಕ್ ಏನದು
ಮಂತ್ರಲ್ಲಯ ಬಟ್ರ ಇನ್ ಯಾವ್ದು ಪ್ಲಾನ್ ಇಲ್ಲ ನನ್ಗಪ
ಹ
ನೋಡ್ಬೇಕೇಕ್ ಬೇ್ರ ಅದನ್ನ ಇನ್ನ ನಾವು ದೇವಸ್ಥಾನಗಳು ಹುಡ್ಕಿಲ್ಲ ಇದು ಗೋಕರ್ಣದಲ್ಲಿ ಯಾವದೋ ಒಂದು ದೇವಸ್ಥಾನ ಐತೆ
ಯಾವದು ಗೋಕರ್ಣತ್ರ ಮುರುಡೇಶ್ವರನ
ಯದೋ ಐತೆ ಇಲ್ಲ ಇಲ್ಲ ಕಾಡನೊಳಗಡೆ ಯಾವದೋ ಐತೆ ಒಂದ್ ದೇವಸ್ಥಾನ
ಓಕೆ
ಇನ್ಸ್ಟಾಗ್ರಾಮ್ ಅ ನೋಿದ್ದೀನಿ ಅದು ನೋ ಆ ಕಡೆ ಯ ಮೌಂಟೇನ್ಸ್ ಹತ್ರ ಹ
ಆ ಶಿವಭ ಅದೇಏನದು ಇವಾಗ ರೀಸಂಟ್ ಆಗ ಏನಿದೆ ಅಲ್ಲಿ
ಹಾ ಹೌದು ಮತ್ತೆ ಕೇರಳಾದದಲ್ಲಿ ಒಂದ್ ಐತೆ ಕೋಟೆಯೂರ ಹತ್ರ ಒಂದ್ ದೇವಸ್ಥಾನ ಐತೆ ಅ ದದುಶ
ಹ್ಮ
ಅದೇ ಚೆನ್ನಾಗೈತೆ ಅದು ಪ್ಲಾನ್ ಮಾಡಕೋಬೇಕು ಯಾವತನ
ಹ್ಮ್ ಹೌದು ಈ ಸ ಏನಾದ್ ಪ್ಲಾನ್ ಆಯ್ತಲ್ಲ ನನ್ಗೆ ಏನ
ಅರ್ಥ ಆಗಿಲ್ಲ
ಸಬರಿಮಲ ಸಬರಿಮಲ ಏನಾದ್ಾನ್ ಆಯ್ತಾ ಅಂತ ಕೇಳ್ದೆ
ಹ ಸಬರಿಿ ಮಕಲ್ಲ ನಾನ್ ಹೋಗಲ್ಲಪ್ಪ
ಯಾಕೆ
ಅದು ನಡೀಬೇಕು ಮುಳ್ಳುಗ್ ಕಾಲ್ ನಡಬೇಕು ಅವೆಲ್ಲ ಒಲೆ ರಿಸ್ಕು
ಹಾ
ನೋಡಣ
ನಿಮ್ಮ ಅ್ಣನ್ ಬಂದ್ರೆ ಬರ್ತೀಯನೆ ಈಸಲ ಅವಾಗ ನಿಮ್ಮ್ ಅ್ಣನ್ ನಾದಾಗ್ ಪ್ಲಾನ್ ಆಗ್ತಿ ಬರ ಹಂಗಿದ್ರೆ
ಹ ನೋಡಣ ಹೋಗೋಣ ಅಂದ್ರೆ ಪ್ಲಾನ್ ಹಾಕಿ ಅಲ್ಲ ಹೋಗಂಗಿದ್ರೆ ಹೋಗ್ಬೋದು
ಹಾ ಹ ಹ ಇರು ನೋಡಣ ನಿಂಗ ನಿಮ್ ಅಣ್ಣನ್ ಹಂಗಿದ ಏನ್ ಪ್ಲಾನ್ ಐತೆ ಅಂತ ಕೇಳ್ತ ಇದ್ರು ನೋಡೋಣ
ಹಾ ಸರಿ
ಇದ ಸ್ವಲ್ಪ ನಾನು ಬರ್ತಿದೆಿ ಅದಕ್ಕೋಸ್ ಹೆಂಗ ಏರ್ಂಡದ ಹೆಂಗಿದಿ್ರನು ಏರ್ಂಡಲ್ದ ಹಂಗಿರೋ ಇರುತ್ತೆ ನವಂಬರ್ ಡಿಸೆಂಬರ್ ನವಂಬರ್ ಡಿಸೆಂಬರ್ ಆತಾರ
ನಿನ್ ಮಾಲೆ ಹಾಕೊಂಡ ಆ ಟೈಮ್ ಅಲ್ಲ.
ಹಾ ಆ ಟೈಮ ಅಲ್ದ ಅನ್ಂತತೆ ನೋಡೋಣ ಹಿಂದೆ ಏನಂತ
ಹ ಸರಿ ಸರಿ. ಹ್ಮ ಮತ್ತ
ಮಾಲಿ ಹಾಕೊಂದ ಹೋಗುದಾ. ಮತ್ತೆ ನೋಡೋಣ ಈ ಟ್ರಿಪ್ ಗಳೆಲ್ಲ ಏನ್ ಪ್ಲಾನ್ ಫಸ್ಟ್. ಪ್ಲಾನ್ ಸಕ್ಸಸ್ ಆಗ್ಬೇಕು ಅನ್ಕೋನದಲ್ಲ ನಾವು ಅದಕ್ಕ ಸಿಗು ಟ್ಟಾಗಬೇಕಲ್ಲ ಹ್ಮ. ಹೌದು ಬಾರಿ ದೇವಸ್ಥಾನದಲ್ಲಿ ಬಿಟ್ಟು ಬೇರೆ ಇಲ್ಲೇ ಏನ್ ಪ್ಲಾನ್ ಹಾಕಿಲ್ಲ ಬ್ಯಾರೆ ಕಡೆ ಅದು
ಬೇರೆ ಎಲ್ಲೂ ಇನ್ನ ಪ್ಲಾನ್ ಆಕಿಲ್ಲಪ್ಪಾ ದೇವಸ್ಥಾನಗಳೇ ಸಾಕಂತಿದೀವಿ.
ಅ ಚೆನ್ನಾಗ ಗೊತ್ತಿಲ್ಲ ನಿಮ್ಮ ಅಣ್ಣನಗೆ ನನಗ ಮಾತ್ರ ಈಚೆ ಹೋಗಂಗ ಇದ್ರೆ ದೇವಸ್ಥಾನಗಳ ಟ್ರಿಪ್ಗ್ಗಳ ಅದನ್ನ ಬಿಟ್ಟು ಬೇರೆ ಎಲ್ಲಿ ಈಚ ಪ್ಲಾನ್ ಹಾಕಾಂಗು ಇಲ್ಲಾ ನಾವು ಹೋದ್ದಂಗೂ ಇಲ್ಲ.
ಹಾ ನನ್ನ ದು ಅದು ನಾನ ಇಲ್ಲಾ ದೇವಸ್ಥಾನಗ ಬಿಟ್ರೆ ಎಲ್ಲಿ ಹೋಗೋದು ಏನತ್ತ ಅಂತ
ಹ್ಮ.
ಫ್ರೆಂಡ್ಸ್ ಎಲ್ಲ ಹೋಗ್ತಾ ಇರ್ತಾರೆ ಅಲ್ಲಿ ಇಲ್ಲಿ ರೇಸಾಟಗಳೆಲ್ಲ ಹಾಕ್ತಾ ಇರ್ತಾರೆ ಅದು ಹೆಂಗನೆ ಸು ತರತ್ ಗೊತ್ತಿಲ್ಲ.
ಹ್ಮ.
ಹ
ಅತ್ ಒಂತರ ಇರತ್ತೆ ಏನ್ ಮಾಡಕ್ಕ ಆಗಲ್ಲ ಒಬ್ಬೊಬ್ರಕ ಒಂದೊಂದ ತರಾ ಸ್ಟ್ ಒಬ್ಬ್ರಕ ಒಂದೊಂದ ತರ ಇದು ಇರುತ್ತಲ್ಲ.
ಹ್ಮ.
ಅಂಗಿದ್ರೆ ನೋಡೋಣ ಏನಾಗುತ್ತೆ ಟ್ರಿಪ್ ಪ್ಲಾನ್ ಮಾಡ ನೋಡೋಣ ಆಗೋದಾಗ್ಲಿ. ಇದಾದ್ರೆ ಹೋಗ್ ಬಿಟ್ಟ ಬರೋಣ ಇಲ್ಲ ಅಂದ್ರೆ ಸೈಲೆಂಟ್ ಆಗಿ ಬಿಡೋಣ ಅಷ್ಟೆ ಇಲ್ಲ ನೆಕ್ಸ್ಟ್ ಪ್ಲಾನ್ ಮಾಡ್ ಕೊದು ಹೆಂಗ ಹೋಗೋದ ಇಲ್ಲಾಂತ ನೋಡ್ಕೊಂಡ ಹೋಗ್ಬಿಟ್ಟ ಬರೋದ ಟ ಸುಮ್ನೆ ಟೈಮ್ ಪಾಸ್
ಹ್ಮ ಸರಿ ಸರಿ.
ಹ್ಮ ಅವಾಗೆ ಊಟ ಆಯ್ತಲ್ಲ ಇನ್ನ ಇವಾಗ
ಹಾ ಆಯ್ತಾಯ್ತು. ಬೆಳೆಗ್ಗೆನೆ ಆಯ್ತು.
ಇವಾಗ್ ಮಧ್ಯಾಹ್ನ
ಮಧ್ಯಾಹ್ನಕ್ಕಿನ್ನ ಮಾಡ್ಬೇಕೋ ಅದ ಏನ್ ಮಾಡೋರೋ ಮನೇಲಿ ಗೊತ್ತಿಲ್ಲ.
ಓಕೆ ನೋಡೋನು ಏನಾಗೈತೆ ಏನಿಲ್ಲ ಅಂತ
ನಿನ್ನ ಊಟಾ
ಹೋಗ್ಬೇಕು ಬಬ್ಲೂ ಇನ್ನಲಾ.
ಹ್ಮ ಸರಿ ಸರಿ.
ಸರಿ ಮಗ ಓಕೆ ಬಾಯ್ ಆಮೇಲ ಮಾಡ್ತೀನಿ ಸ್ವಲ್ಪ ಬಿಟ್